ಹ
ತ ಸುಪನೇ ವನಾರ್ಗ ಓದ
ಹ್ಮ್
ಮಲ್ಪಾ ಬೀಚ್ಗಟ್ರ ಹಲೋ
ಅಲೋ ಊಟ
ಊಟ ಇಿನಂದು
ಹಾ ಆಯತಕಳ್ಳ
ಪ್ರವಾಸಕ್ಕೆ ಇದಕ್ಕೆ ಮುರುಡೇಶ್ವರ
ಹ್ಮ್
ಮತ್ತ ಆಹಾರ ತಿನ್ನರ್ಯಾ ಮಾಂಸ
ಹ್ಮ ಹ್ಮ
ಹಾ
ಊಟ
ಊಟ ಆಯ್ತ ನ ನಿಂದೆ ಅ ಬವದತು ಮೊನ್ನೆ ಮೊನ್ನೆ ಹಬ್ಬ ಹದತ್ತು
ಅಲ್ಲಪ್ಪ
ಹೌದ ಇದು ಮುಂದ ಬರದ
ಅಂದಾವದ ಪಾವತ್ತು ಲ ಹ್ಮ್ ಹ
ಹ್ಮ ಊಟ ಆತನಾ ಆಯ್ತು ನಾ
ಏನ್ ಮಾಡ್ತೇವೆ
ಇಕ್ಕ ಸ್ಟೋರ್ ಇವೆಜ ಸ್ಟೋರ್ಗೆ
ಹ್ಮ್
ಹೆಂಗ ಅದ್ರಪ್ಪ ಜೀವನ ಹೆಂಗೈತಿ
ಇಂಗೈತಪ ಹದೇ ನೀನು
ಆರಾಮ ಊಟ ಏನುಂಟಡಿ
ಅನ್ನ ಸಾರ್
ಹ್ಮ್ ನಾಾವ ಇದೇನ್ ಉಂಟವಿ ನೋಡು ಮಟನ್
ಹ್ಮ್ ಹ್ಮ್
ಆರಾಮದಿರ್ಬಿಟ್ರ ನೀವು
ಹ್ಮ್ ಅರಾಮ ನೋಡೆ ಹೋಗ ಬರಿ ಊರಾಕ
ಹ್ಮ್ ನೋಡೀ ಮಾತಿ ಸಮಾಚಾರ ಉಡ್ರುದಾ
ಮತ್ತೇನಲ್ಪಾ
ಹೌದ ಹ ಬರ
ಹ್ಮ್
ಆರಾಮ ಇದದ ರ
ಹ್ಮ್ ಹ
ಒಊಟ ಮಾಡಾರ ಮಾಡಾರ
ಹ್ಮ ನಾಳೆ ಹ ನಡ್ರಿ ಊರಾಕ
ಹ್ಮ ವ ನೋಡ್ರಿಹೈ
ಹ್ಮ್್ಮ್್ಮ್ ಊಟ ಊಟ ಮಾಡಿ ಅವ್ರಿಗೆ ಕೊಬಳಕ್ ಒಂದ್ ಸ್ವಲ್ಪ ಹೋಗದಐತೆ
ಹ್ಮ್
ಹ ನ ಫೋನ್ ಪೇ ಲಾಕ್ ಆಯದೆ ಅಲ್ಲ ಅದವೈತಕ್ಷಣ ಬಂದ್ಬಡ
ಹೌದ
ಹ್ಮ್ ಅಲ್ಲೇ ಊಟ ಗಿಟ ಮಾಡ್ಕಂತ
ಹಾಂ
ಬರಂತಂತ
ಹ್ಮ್
ಏನ್ ತ
ನಂದು ಪೊಕ ಅಠ ಸೊಕ
ಹ್ಮ
ಪಾಸ್ ಬು ಕ ಮಾಡಾರ್ಸ ಹ ಅ ಒಪ ಕ
ಹ್ಮ್
ಟೂರ್ಗ ಹೋ್ ನಡ್ರಿ ಈ ಮಾಡದಿ ಊರ ಸುನ್
ಹ್ನನ್ರರಿ ಯಾವ್ರ ಹನ್ರಿ
ಗೋವಾ
ಹ್ಮ್
ಮುಡೇಶ್ವರ ಮಲ್ಪಾ ಬೀಚ್ ಇಕೋ ಬೀಚ್ ತ್ರೇ
ಹ್ಮ್
ಮತ್ತೆ ಇ ಯಾವ್ದಲ್ಲ ಆ ಕಪ್ಪಡದ ಗುಸಿದ್ದೇಶ ಪ್ರಕಾರ ಮತ್ತೆ ಇ ಹ ಸುತಮ್ಮ ಸೈಕ್ಯ ರೇಜ ಮಾಡ್ ಹೋಗಾಯ್ತಾ ಒಯತ ನ
ನಾಳ ಕಪಳ ಕೊನ್ಟ್ರ
ಒಡ್ರ
ಹೋಗಿ ಕಾಲೇಜ್ ಹೋಗಿ ಮತ್ತ ಕ್ಲಾಸ್ಸ್ ಟಿ
ಹ್ ನೋಡ್ರಿ
ಬರ್ತ ಎಲ್ಲ ಮತ್ತ ನೀನು
ಏ ಬರ್ರ ಬರ ಬರದ ಏನ್ಲ್ಲ ಬರ್ಬ ಬಂದ್ಬಿಡ್ಬೇಕು ಬರ್ಬೇಕಪ್ಪಾ ಕ್ಲಾಸ್ ಕೇಳ್ಬೇಕು ಮಿಸ್ತನ್ ಆರಾಮಾಮ ಮ ಬಂದ್ಬಡ ಏನಾಗ ಓಟಾ ಮಾಡಳ ಕಸು ದೇಶ ರಕ ಆೆಜ ನ ಅಂದ ಒೊಂಡ ರಮತ್ ನಾಳೆ ಹಲೋ